ಹಲೋ
ಕೆಳಸ ಅಮೇಶ್ ಕೇಳಿಸ್ತಿದ್ಯಾ
ಹಾಲೋ
ಆ ಮೀಸ್ ಕೇಳಿಸ್ತಿದ್ಯಾ
ರಮೇಶ್
ಕೇಳಿಸ್ಸ್ತಿಲ್ವಾ
ಹ ನನಗ್ ಕಳಿಸ್ತಿದೆ ಹೇಳಿ ಮಿಸ್
ಹಾ ಮಿಸ್
ಕೈಯನ್ನು ಮಾತಾಡ
ಯಾರು ಮಕ್ಳು ಬಂದ್ರಾ
ಹಾ ಇಲ್ಲ ಇಲ್ಲ ಇಲ್ಲಿ ಮಿಸ್ ಅಂಗಡಿಗೆ
ಹ್ಞೂ ಸರಿ ಮೀಸ್ ಆಯ್ತ್
ಎಳ್ಬಿಡಿ
ಇದ್ರಾ ಡ್ರೆಸ್ಸೋ
ಹ ನೋಡ್ದೇ ಮಿಸ್ ಚೆನ್ನಾಗಿದ್ದಾವೆ ಅದು ಇವಾಗ ಈಗ ಅ ಸ್ವಲ್ಪ ಇದ್ಬೇಕು ಮಿಸ್ ಹ ಡಬಲ್ ಎಕ್ಸಲ್ ಬೇ ಎಲ್ಲ ತಗೊಂಡಿರದಿ ಎಕ್ಸಲ್ ಮಿಸ್ ಅವ ಆಗ್ತಿಲ್ಲ
ಅವ ಆಗ್ತಿಲ್ಲ
ಆಮೇಲೆ ಇವಾಗ ನನಗ ರೆಸ್ಟೇ ಆಮೇಲೆ ರೆಸ್ ಹೇಳ್ಬಿಟ್ಟಿದಾರಲ್ಲ ಮಿಸ್ ಎಲ್ಲೂ ಹೋಗಕ್ ಆಗ್ತಿಲ್ಲ ಹ್ಮ್
ಅಲ್ವಲ್ಲ ಮಿಸ್ ಅದಕ್ಕೆ ಹೌದು
ಹೌದು ಆ ಮೊದ್ಲು ಅಂತಂದ್ರೆ ನಿಮ್ಗಳ ಜೊತೆ ಬಂದು ಅಲ್ಲೆಲ್ಲಾ ತಗೋಬಿಡ್ತಿ ಮಿಸ್ ಹ್ಮ್ ಇವಾಗ ಎಲ್ಲೂ ತಕಳ್ ಆ ಇಲ್ವಲ್ಲ ಅದಕ್ಕೆ ಒಂದ ಚೂಸ್ ಮಾಡಿ ಅಂತ್
ಏ ಟ್ರೈನ್ಸರ್ಚ್ ಆನ್ ಟ್ರೆಂಡ್ಸ್ ಇಲ್ಲ ಮಿಸ್ ಟ್ರೆಂಡ್ಸಲಿ ಚೆನ್ನಾಗಿದೆ ಸುಮ್ಮ್ನೆರಿ ಹೋದ್ರೆ ಫೋಟೋ ಕಳಿಸ್ತೀನಿ
ಹ್ಞೂ ನೀವೇ ಒಂದ್ ತಗೊಂಡ್ ಬಂದ್ಬಿಡಿ ಮಿಸ್ ನೀವು ಶ್ಯಾಲಣಿ ಮಾಮ್ ವೆ
ಯಾವ ತರ್ ಎಕ್ಸೆಲ್ಲಾ ಡಬ್ಬಲ್ ಎಕ್ಸೆಲ್ಲಾ
ಡಬಲ್ ತಗೊ ಬಂದ್ಬಿಡಿ ಮಿಸ್
ಡಬ್ಬಲ್ ತಗೊಳ್ಳೋದ ಅಲ್ಲಿ ಚೆನ್ನಾಗೈತೆ ಕ್ವಾಲಿಟಿ ಹ್ಮ್ ಆಂಬ್ರಳ ಟೈಪು ಐತೆ ಸೈಡ್ ಓಪನ್ದೂ ಐತೆ
ಹ ಎರಡು ನನ್ ತಗೊಂಡ್
ಹೋದ್ರೆ ಹ್ಮ್ ಹೋದ್ರೆ ಬೇಕ್ರೆ ಫೋಟೋ ಕಳಿಸತೀವಿ ಸುಮ್ನಿರಿ ಸ್ಕೂಲಿಂದ ನಾನು ಭಾವನಾ ಸಹಿತ್ ಮ್ಯಾಮು ಭಕ್ತಿ ನಾಲ್ಕ್ ಜನ ಹೋಗಿದ್ವಿ ಒಂದ್ಸಲ
ಓ ನೀವೇ ಪರವಾಗಿಲ್ಲ ಮಿಸ್
ಆಫರ್ ಐತೆ ಅಂದ್ಬಿಟ್ಟು
ಹಾ
ಎಲ್ಲ ಸೇರಿ ಏಳ್ ಸಾವಿರ ತಗೊಂಡು ಮಿಸ್
ಉಜ್ಜವ
ಆಯ್ತಾ ಆದ್ರೆ ನಾವ್ ಕೊಟ್ಟಿದ್ದು ಬರಿ ಮೂರ್ರುವರ್ ಸಾವಿರ
ಓಹ ಹಂಗಾದ್ರೆ ಪರವಾಗಿಲ್ಲ ಮಿಸ್
ಹ್ಮ್ ಮೂರು ಕೊಟ್ಬಿಟ್ಟು ಆಮೇಲೆ ಎಲ್ಲ ಡಿವೈಡ್ ಮಾಡ್ಕೊಂಡ್ವಿ ದುಡ್ನ
ಹ ಹ ಹಾ ಡಿವೈಡ್ ಮಾಡ್ಕೊಂಡ್ರಿ ಬೈ ಫೋರ್ ಮಾಡ್ಕೊಂಡ್ರೆ
ಹ ಬೈ ಫೋರ್ ಮಾಡ್ಕೊಂಡ್ವಿ
ಹ
ಆಗ ನಾನು ಇರಡು ಟಾಪು ಒಂದು ಪ್ಯಾಂಟು ತಕೊಂಡೆ ಹ
ಹಾ ನೀವೇನ್ ತಗೊಂಡ್ರಿ
ಎರಡು ಟಾಪು ಒಂದ ಪ್ಯಾಂಟು ತಕೊಂಡೆ ಮಿಸ್
ಹೌದಾ ಎಷ್ಟ ಮನ್ ತು ಸೊಬ್ಬ
ಹ್ಮಞ ಒಂಬೈನೂರ ಐವತ್ತು ಬಂತು ಮಿಸ್
ಒಬ್ಬರಿಗೆ
ಹ್ಮ್ ಹ್ಮ್ ಒಂಬೈನೂರ ಐವತ್ತೊಂಬೈನೂರ ಐವತ್ ಬ ಹ್ಮ್
ಹ್ಮ ಹ್ಮ್ಮ
ಆತರ ಆಫರ್ ಗಳಲ್ಲಿ ಹೋಗಿ ನೋಡಿ ತಕಬ ಹ ಹಓದೇ ತಗೋಬತ್ತಿನಿ ಸುರಿ
ಹ್ಮ್ ಹ್ಮ್
ಹ್ಮ ಇವುಗಳು ಸೈಜ್ ಗೊತ್ತಾಗಲ್ಲ ಆರ್ಡ್ರ ಮಾಡ್ಬಿಟ್ಟು ಆಮೇಲೆ ಆಕಳಕ್ ಆಗ್ಲಿಲ್ಲ ಅಂದ್ರೆ ಅಂತ ಅಷ್ಟೆ
ಹ ಹ್ ಹೌದು ಮಿಸ್ ಹಮಂಸೆ ಆಗ
ಹ್ಮ್ ಮತ್ತೆ ಮತ್ತೆ ರಿಟರ್ನ್ ಕೊಡಲ್ಲ ಸುಮ್ನೆ ಯಾಕೆ ಹ್ಮ್ ಅ ಅಲ್ಲಿ ಚೆನ್ನಾಗೈತೆ ಬಿಡಿ ಮಿಸ್ ಹೋದ್ರೆ ನು ಹೋಗಬಟ್ಟುಮ ಫೋಟೋ ಕಳಿಸತೀನ ಸುಮನೆ ಮನ್ಮ
ಮತ್ತೆ ಮಿಸ್
ಹ್ಮ್ ನೇನು ಇಲ್ಲ ಮೆ ಸ ಮಾಡಿ ಅದೇ ಸ್ಕೂಲ್ ದ ಟೈಮ್ ಟೇಬಲ್ ಬರಿಬೇಕಿತ್ತು
ನಮ್ಮ ಊರಲ್ಲಿ ನೀರ್ಗೆ ತುಂಬಾ ಪ್ರಾಬ್ಲಮ್ ಆಗಿ ಹೋಗಿದ್ದೇನೆ ಹ್ಮ್
ಅಯ್ಯೋ ಈಗ ನಿಮ್ದು ಬಂದ ತಮಸ ಇವತ್ತು ಓಡ್ತಾ ನೀರು
ಹಾ
ಮ
ಏನ್ ಸ್ವಲ್ಪ ಕರೆಂಟ್ ಏನೋ ಪ್ರಾಬ್ಲಮ್ ಇತ್ತಂತೆ ಅದೇ ಮ ಲ್ಲ ಬಿಟ್ಟಿದ್ದಾರೆ ಮಿಸ್ ನೋಡೋಣ ನಾಳೆ ಗೊತ್ತಾಗುತ್ತೆ ಮಿಸ್ ಹ್ಮ್
ಸರಿ ಅಂದ್ರೆ ಮ ನೀರು ಬಿಡ್
ಸಂಜೆ ತನಕ ಬರ್ತಿತ್ತು ಮೇಸ್ ಇವಾಗ ಟೈಮಿಂಗ್ಸು
ಓಹ ಅವಾಗ ನೋಡ್ಕೊಂಡ್ ತುಂಬ್ಕೊ್ಬಿಡ್ಬೇಕು
ಹ್ ಹ್ಮ್ ಹೌದು ಮಿಸ್
ಆಾಗ ಬೇಕಾದ ಸಿಗುತ್ತಾ ಅಥವಾ ಬೇಗ ನಿಲ್ಲಸ್ಬಿಡ್ತಾರೇನೋ
ಅಯ್ಯ ಬೇಗ ನಿಲ್ಸ್ ಬಿಡ್ತ ರಮೇಶ್ ಒಂದ ಅರ್ಧ ಗಂಟೆ ಅಷ್ಟೇ ಹ್ಮ ಅರ್ಧ ಗಂಟೆ ಎಲ್ಲೂ ತ ಕಕ್ಕ ಮೆ
ಸರಿ ಸರಿ ಹ್ಮ ಹ್ಮ ಪ್ರಾಬ್ಲಮ್ ಇಲ್ಲ
ಹ್ಮ್ ಸಂಬಿರೋದ್ರಿಂದ ಏನ್ ತೊಂದರೆ ಇಲ್ಲ ಮಿಸ್
ಹ್ಮ್ ಸಂಪಿಗೆನೆೇ ಮೋಟ್ರು ಕನೆಕ್ಟ್ ಮಾಡ್ಕೊಂಡು ವಾಷಿಂಗ್ ಮಿಷಿನ್ ವ ಇದು ಮಾಡ್ಕೊಬೋದು ಮೀಸ್
ಇಲ್ಲ ಬೇಡ ಅಂತ ಮಿಸ್ ಮಾಡದ್ ಮಾಡ್ ಇದಾಗೆ ಮಾಡ್ಬಿಡನಾ ಕರೆಕ್ಟ್ಗೆ ಮಾಡ್ಕೊಬಿಡನಾ ಹ್ಮ್ ಡ್ರಮ್ ತಗೊಂಡ್ ಬಂದು ಮೇಲಿಕ್ಕೆ ಅಕನೆ ನೀರ್ ಹೋಗಂಗ ಮಾಡೋಣ
ಮಾಡ ಓ ಹಂಗಾದ್ರೆ ಸರಿ ಯಾಕಂದ್ರೆ ತೆರಕ್ನಾಂಬಿಲಿ ಹಂಗೆ ಇರೋದು ಅವರು ಮೋಟ್ರು ಕನೆಕ್ಟ್ ಮಾಡ್ಕೊಂಡು ಮಾಮೂಲಿ ವಾಷಿಂಗ್ ಮಿಷಿನ್ ಇದು ಮಾಡ್ಕದ್ರ
ಹಾ ಹಾ ನಡತಾ ಆಹ ಚೆನ್ನಾಗೆ ಮಾಡ್ಬಿಡಣ ಆ ಟ್ಯಾಂಕ್ ಹಾಕ್ಬಿಟ್ಟು ಮಾಡಣ ಅಂತ ಮಿಸಸ್ ಇನ್ನೇನ ಇಷ್ಟು ವರ್ಷನೇ ಇದ್ರು ಬಿಡಿ ಮಿಸ್ ಇನ್ನೊಂದ್ ಸ್ವಲ್ಪ ದಿನ ಹ
ಹ ಅಷ್ಟಾಗ ಬಿಡಿತ್ತಗ ಹ್ಮ್
ಹ ಹ ಸರಿ ಅಂದ್ರೆ ತುಂಬಾ ಬೇಸ್ ಮಿಸ್ ಜಮೀನಲ್ಲಿ ಬಾಳೆಮೀಸ್
ಬಾಳೆ ಮೇ ಹ್ಮ್
ಮತ್ತೆ ಇವಾಗ ಆಲೂಗೆಡ್ಡೆ ಹಾಕ್ಬೇಕು ಮಿಸ್
ಹ್ಮ್ ಅದೇ ಅಷ್ಟಕ್ ನೀರು ಸರಿ ಬಂದ್ರೆ ಸಾಕ ಕೊತೆಗೆ ಸದ್ಯಕ್ಕೆ ಹ್ಞ ಸಾಕಾಗತ್ತ ಅಕರ್ ಸರಿ ಹ್ಮ್ ಅಲ್ಲಿ ಆಳ್ಗಳ ಏನಾರರು ಬಂದ್ರೆ ಅಡ್ಗೆಮಿ ಸ ಅತ್ತನೆೇ ಮಾಡ್ಕೊತಾರ
ಹತ್ತನೇ ಹತ್ತನೇ ಮಾಡ್ತಾರೆ ಮಿಸ್
ಹ್ಮ್ ಹ್ಮ್
ಹ್ಮ್ ಹ್ಮ್ ಏನ ತೋದ್ರ ಅಂದ್ರೆ ನಿಂತ್ಕಂಡು ಮಾಡಾ ಅಂತ್ ಮಾಡ್ಬಿಡ್ತಾರೆ ಮೇಸ್ ಹ್ಮ್ ಅದೇ ಸ್ವಲ್ಪ ಮಂಡಿನೋವು ಅಲ್ವಾದ್ರಿಂದ ಕಷ್ಟ
ಹ
ಹ್ಮ ಹ್ಮ್ ಅಮ್ಮನ್ಗೆ ಮಿಸ್ ವಾಕ್ ಮಾಡ್ಕೊಂಡು ವರ್ಕ್ ಮಾಡ್ಬೋದಾ
ಹ್ಮ ಮಾಡ್ಬೋದು ಅದೇ ಡಾಕ್ಟ್ರ ಅದೇ ಜಾಸ್ತಿ ನಿತ್ಕೋಬೇಡಿ ಅದೇ ಕೂತ್ಕೊಂಡು ಕಟ್ ಮಾಡದಾದ್ರೂ ಕೂತ್ಕೊಂಡೇ ಕಟ್ ಮಾಡ್ ಕಳಿ ನಿಂತ್ಕೊಂಡ್ ಮಾಡಬಿಡಿ ಅಂತ
ನಮ್ಗೆ
ಅದೇ ಮಾಮೂಲಿ ಹ ಅವತ್ತು ಅವತ್ತು ಅಂದ್ರ ಡಾಕ್ಟ್ರು ಒಂದ್ ದಿನ ಸೋಫಾ ಮೇಲೆ ಕುೂತ್ಕೊಂಡ್ ಕಟ್ ಮಾಡ್ತವ ಆಯ್ತಾ ಪುನಃ ಆ ನಿನ್ನೆ ಬೆಳಿಗ್ಗೆ ನಿಂದ ಗಂಮಾಡ್ತು
ಯೋ ಒಂಥರಾ ಮೀನ್ಸ್ ನಾವು ಕಂಫರ್ಟ್ ಆಗಿ ಮೊದ್ಲಿದ್ವಲ್ಲ ಆತರ ಇರಕ್ ಆಗಲ್ಲ
ದ
ಹಾ
ಕ ಬೆಲ್ಟ್ದ ಏನು ಪ್ರಾಬ್ಲಮ್ ಇಲ್ಲ ಬೆಲ್ಟ್ ಹಾಕೊಂಡ್ರೆ ಕಾಾಲ ಹೋಗಿ ಕಳತ್ತೆ ಅಂತ ಏನು ಇಲ್ಲ ಆಕಳಿ ಏನ್ ಪ್ರಾಬ್ಲಮ್ ಇಲ್ಲ ಅಂತಂದ್ರಂತೆ ಅದಕ್ಕೆ ನಿೆನ್ನೆಯಿಂದ ಸ್ವಲ್ ಸ್ವಲ್ಪ ಹೊತ್ತು ಹಾಕತದೆ ಹ್ಮ್ ಹ್ಮ್
ಅವ್ರು ಹೇಳಿರಷ್ಟ ದಿನ ಆ ಕಣ್ಣು ಓಡ್ಲಿ ಬಿಡಿ ಮೇಸ
ಹ್ಮ್ ಅಷ್ಟೇ ಇನ್ನೆರಡ್ ತಿಂಗ್ಳ ಮೇಯ್ಸ ಆದ್ರೆ ಆರ್ ತಿಂಗ್ಳ ಆಗತ್ತಲ್ಲ
ಹಾಂ
ಸರಿ ಬತ ನಾಕ್ ತಿಂಗಳ ಆಗೋಯ್ತು ಮೀ ಹದ್ಂ ಟ್ಟಟಿಕೆ ನಾಲ್ಕು ತಿಂಗಳ ಆಾಗೋಯ್ತು
ನೀಯ್ಯೋ ಏನು ಮಿಸ್ ದಿನಗಳು
ಹೌದು ಮೇ ಸುಮ್ಮಾಗಿ ತ ಅದೇ ಇನ್ನೇನು ಇನ್ ನಾಳೆ ಒಂದ ದಿನ ಒಂದು ತಿಂಗ್ಳ ಈ ಜೂನ್ ಮುಗ್ದೇ ಹೋಯ್ತು
ಜೂನ್ ಮುಗ್ದೇವೋಯ್ತು ಅಯ್ಯೋ ದೇವ
ಹ್ಮ್
ಇವಾಗ ಓೋದಂಗ ಅನ್ನಿಸ್ತಿದೆ ಹ ಹಾ ಮತ್ತೆ ಮ
ಮತ್ತ ಪ್ರಭು ಪ್ರಭು ಬೆಳಿಗ್ಗೆ ಹೋದಮ್ಮಿ ಸಾವನು ನಾಕವರೆ ಬಸ್ಕೋದ ನಾವ್ ಐದ್ ಗಂಟೆ ಬಸ್ಕ ಹೋದ್ವು
ಓ ಸರಿ ಸರಿ ದೇವಸ್ಥಾನ ತುಂಬಾ ರಶ್
ಂಬ ತುಂಬಾ ರಶ್ು ಮಿಸ್ ಅದೇನೋ ಮೂರ್ ದಿನ ಕಲ್ಯಾಣೋತ್ಸವ ಅಂದ್ಬಿಟ್ಟು ಅದು ಬೇರೆ ಇತ್ತು ಆ ಜನಗಳು ಅಲ್ಲೇ ಹುಡುಕ್ ಹಾಕ್ಕೊಂಡು ಅದೊಂದಷ್ಟು ರಶ ಆಯಿತು ಸದ್ಯ ಬಂದವು ಹೆಂಗೋ ದರ್ಶನ ಮಾಡ್ಕೊಂಡು
ಹ್ಮ ಹ್ಮ್
ಮೂರ್ ತಿಂಗಳ ಆಗ್ೈತೆ ಹೂ ಅದೇ ಮೀಸ್್ ಟೈಮ್ ಟೇಬಲ್ ಹಾಕೋಳಲ್ಲ ನಾಗರತ್ನ ಏನ್ ಮಾಡೋರೆ ಅಂದ್ರೆ ಕಂಟಿನ್ಯೂಸ್ ಕ್ಲಾಸು ಈಗ ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಎರಡೂ ಕಂಟಿನ್ಯೂಸು ನಿಮಗೆ ನಾಲ್ಕನೇ ಕ್ಲಾಸ್ ಎರಡು ಕಂಟಿನ್ಯೂಸು ಆಥರ ಎಲ್ಲರಿಗೂ ಕಂಟಿನ್ಯೂಸ್ ಕಂಟಿನ್ಯೂಸ್ ಕ್ಲಾಸ್ ಕೊಟ್ಬಿಟ್ಟವ್ರ
ಓ ಸರಿ ಸರಿ
ನಮ್ಮ ಸ್ಟೇಟ್ ಕಡೆ ಅದಕ್ಕೇನು ಆಾಗಬೇಡಿ ಮ್ಯಾಮು ತಾಡು ಸ್ವಲ್ಪ ನೋಡ್ತೀನಿ ಚೇಂಜ್ ಮಾಡೋದಾದ್ರೆ ಮಾಡ್ತೀನಿ
ಹ್ಮ್
ಆಮೇಲೆ ಒರ್ಜಿನಲ್ ಆಗಿ ಬರ್ಕೊಂಡ್ರೆ ಆಯ್ತು ಅಂತಂದ್ರು
ಓ ಸದ್ಯಕ್ಕಗದ್ರೆ ಏನುೂ ವರ್ಕ್ ಇಲ್ಲ ಮರಿಂತದ್ದು
ಕೆ ಅದಕ್ಕೆ ರಫ್ ಆಗಿ ನಾಗರತ್ನ ಏನು ಬರ್ಕೊಟ್ಟವ್ರೆ ಅದನ್ನ ಪೆನ್ಸಿಲಲ್ಲಿ ಬರ್ಕೊಟ್ಟ ಪ್ಪಿಟ್ಟು ತೊಗೊಂಡೋಗಿ ಕೊಡ್ತೀನಿ ಅವರು ಏನಾರರು ಚೇಂಜ್ ಮಾಡ್ಕಳದಾದ್ರರು ಮಾಡ್ಕೊಳ್ಳಿ
ಸರಿ ಸರಿ ಮತ್ತೆ ಮೀಸ್ ಇದಕ್ ಓದ್ತಿದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ
ಎಸ್ ಏನ್ ನಿಮಿಸ ಕಾಲ್ ಮಾಡೋದೇ ಇಲ್ಲ ಅಂತಾರಲ್ಲ
ಜುಲೈಗೆ ಏಂದ್ರಲ್ಲ ಮೀಸ್
ಏ ಸುಮ್ನ ಅಂತಾರೆ ಮಾಡಾಡ್ಡೌಟು ಅಂತೇಳ ಶ್ರುತಿನಿಯ
ಅಯ್ಯೋ ನಾನ್ ಬೇರೆ ಸೀರಿಯಸ್ ಆಗಿ ಒಂದ್ಸವಸ ಒಂದೊಂದ್ ಎರಡ್ ಎರಡ್ ಗಂಟೆ ಓದ್ತಿದ್ದೆ ಮೀಸ್ ನನ್ಗೆ ನೆ ಕ್ಲಾಸ್ ಬುಕ್ಗಳು ಬೇಕು ಮೀಸ್
ಯಾವ ಸಬ್ಜೆಕ್ಟ್ ಬೇಕು
ಯಾವ್ದ ಇಲ್ಲ ನನ್ನ ಹತ್ರ
ಹತ್ರ ಮತ್ನ ಕಲಾಸ್
ಹೂ
ಸೋಷಿಯಲ್ ಕೊಟ್ ಕಳಸಲಾ
ಹ್ಮ ಕೊಟ್ಟು ಕಳ್ಸಿಸಿ
ಹ್ಮ್ ಚೀರ ಹತ್ರ ಕೊಟ್ಟು ಕಳಸ್ತನ್ಂತಡಿ ಇಲ್ಲೇ ಆದದರರು ಬೇರೆ ಬುಕ್ಗಳೇಏನಾದ್ರು ಬೇಕಾ
ನನ್ಗೆ ಸದ್ಯ ಟೆಂತ್ ಸಾಕು ಮೇಸ್ ಟೆಂತ್ಂದ ಬರ್ತೀನಿ ಟೆಂತ್ಂದ ಮುಗಸ್ಕೊಂಡ್ ಬರೋಣ ಅಂತ ಮೇಸ್
ಬರಣ ಅಂತ ಟೆಂತ್ ಇಂದಾನೇ ಒಟಗೋಣ ಅಂತಾನ
ಹ ಹೌದು ಯಾಕೆಂದ್ರೆ ಇದು ಫಿಫ್ತ್ ಸಿಕ್ಸ್ತ್ ಎಲ್ಲ ಮದ್ ಮದೆ ಸ್ವಲ್ಪ ಓದಿದ್ದೀನಿ ಮೇಸ್
ಇದು ಐ ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು
ಎ ಎಂಟನೇ ಕ್ಲಾಸ್ ತೋ ಅಯ್ತೆ ಒಂಬತ್ತು ಹತ್ತು ಇಲ್ಲ
ಅಲ್ಲ ಹ ಈಗ ನೀವು ಎಂಟರಿಂದ ಬಂದ್ರೆ ಒಳ್ಳೇದು ಅನ್ಕತೀನಿ ಅವಾಗ ಗ್ರಿಪ್ ಸಿಗುತ್ತೆ ಕಂಟೆಂಟು ಹೌದಾ ಹಾಗಾದ್ರೆ ಮೇಸ್ ನನ್ಗೆ ಎತ್ತು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ನನ್ನ ಹತ್ರ ಯಾವ್ದಿದೆ ಅದನ್ನ ಕೊಟ್ಟು ಕಳಿಸತೀನಿ
ಹ್ಮ್ ಹ್ಮ ಆಯ್ತು ಮೀಸ್ ಹ್ಮ್ ಹಂಗು ಆಗ್ಲಿಲ್ಲ ಅಂದ್ರೆ ಫಸ್ಟ್ ಐತೆ ಕೊಟ್ಟು ಕಳಸಿ ಅದು ಓದ್ಬ ಬಿಟ್ಟ ಕೊಟ್ಟ್ಮೇಲೆ ನೈಂತ್ ಕೊಡಿ ಅದು ಓದ್ಬಿಟ್ಟ ಕೊಟ್ಟ್ಮೇಲೆ ಟಲ್ತ್ ಕೊಡಿ
ಆಯ್ತು ಆಯ್ತು ಹಗೆ ಮಾಡ್ತೀನಿ ಬಿಡಿ ಹ್ಮ
ಹ್ಮ್ ಹ್ಮ್ ಸ್ವಲ್ಪ ಸ್ವಲ್ಪ
ಕನ್ನಡ ಬುಕ್ ಏನಾದ್ ಬೇಕಾ ಕನ್ನಡ ಬುಕ್ಗಳು
ಇಲ್ಲ ಕನ್ನಡ ಬುಕ್ ಬೇಡಿ ಮಿಸ್
ಹ್ಮ್
ಹ್ಮ್ ಫಸ್ಟ್ ಸೋಸೆಯಲ್ಲೇ ಕೊಟ್ಬಿಡಿಾಕಂದ್ರೆ ಅದೇ ಟಫು ನಂಗೆ
ಹೌದು
ಹಾ ಕನ್ನಡ ವೀಡಿಯೋಸ್ ಎಳ್ ಹಾ
ಹ್ಮ್ ಸೋಷಿಯಲ್ದು ಒಂದ್ ಬುಕ್ ಐತೆ ಬೇಕಾದ್ರೆ
ಹಾ
ಅದಾದಾರರು ಕೊಟ್ ಕಳಸ ಫೋಟೋ ಕಳಸ್ತಿನಿ ಸುಮೀರಿ ನೋಡವ್ರರಿ ಹ್ಮ್ ಎ ಯಾಕಂದ್ರೆ ಆ ಬುಕ್ಗಳು ಓದಕ ಇನ್ನ ಅದರಲ್ಲಿ ಫುಲ್ ಎಲ್ಲನೂ ಇದ ಮಾಡಿ ಒಂದ್ ಬುಕ್ ಮಾಡಿರೋದನೆ ತಗೊಂಡಿದ್ದೆ ಮಿಸ್ ನಾನು
ಓಟಿ ಟಿ ಟೈಮ ಅಲ್ಲಿ ತಗೊಂಡಿದ್ರಾ
ಇಲ್ಲ ಇಲ್ಲ ಅದ ಆದ್ಮೇಲ್ ತಗೊಂಡಿದ್ದೆ ಸುಮ್ನೆ ಹ್ಮ್ ಅದಾಯ್ತು ಮತ್ತೆ ಬೇಕಾರ ಅದನ್ನೇ ಓದ್ಕೊಳ್ಳ ರೀ
ಹ್ಞೂ ಹ್ಞೂ ಕೊಟ್ಟು ಕಳಿಸಿ ಮಿಸ್
ಹ್ಮ್ ಅಷ್ಟೆ ನಾನು ಮ ಏನು ಮಾಡ್ತಿಲ್ಲ ಯುಟಿಗಳು ಅದೇ ಲೆಸನ್ಗಳು ಇವಾಗ ಇವಾಗ ಮುಗಿತಾವಲ್ಲ ಏನು ಮಾಡ್ತೀವಿ ಹ
ಸರಿ ಸರಿ ನೀವು ಯಾವಾಗ ಕೊಡ್ತೀರಾ ಇವಟಿನ ಮಕ್ಕಳಿಗೆ
ಓ ಕೊಟ್ಟೆ ಮಿಸ್ ಐದನೇ ಕ್ಲಾಸ್ಗೆ ಇವತ್ತು ಡಿಕ್ಟೇಷನ್ ವರ್ಡ್ಸ್ ಕೊಟ್ಟೆ
ಹ್ಮ್ ಬರದ್ರೆ ಮಿಸ್ ಮಕ್ಳು ಪರವಾಗಿಲ್ವಾ
ಏ ಅರ್ಧ ಅರ್ಧ ಬರ್ಗು ಮ ಸಷ್ಟ
ಓ
ಹ್ಮ್ ಅಲ್ಲಿ ಇರದೆ ಏು ಅದಕ್ಕನೆ ಪ್ರತಿ ಒಂದೊಂದು ವರ್ಡ್ನು ಎಲ್ಲಾ ಮಕ್ಳ ತ್ರ ಕರ್ದುಬ್ ಬರ್ಸಿದ್ದೀನಿ ಮಿಸ್ ಹಂಗೂ ಬರಿಯಲ್ಲ ಹ ಏನ್ ಮಾಡ್ತೀರಾ
ಮನಲ್ ಪ್ರಾಕ್ಟೀಸ್ ಮಾಡ್ಕೋಬೇಕು ಮಿಸ್ ಮಕ್ಳು
ಮಾಡಲ್ಲ ಮಾಡಲ್ಲ ಮಿಸ್ ಕೆಲವು ಕೆಲವು ಯಾರ